ಕೇಳಿದ್ರೆ ಅವರುಪ್ ಇದ ನೋಡ ಇರ್ತಾರಲ್ಲ ಚೆಕ್ ಮಾಡ್ತಾರ ಅವರು ಚಕ್ ಮಾಡಿ ಸೌಂಡ್ ಬರ್ತದಂತ ಆಮೇ ನೋಡಿ ಹಾಕ್ತಾರಂಟರು ಹಂಗರ್ಬೇಕ ಇವ ರನ್ನಿಂಗ್
ಸೈಲೆಂಟ್ ಆಗಿರಬಾರ್ದು ಸನೆತತ ಏಂಗ ಮದ ಬರ್ತ್ರ ಅಲ್ಲ ಮಾತಾಡ್ಬೇಕಲ್ಲ ಕೆಸ ನಾ್ ಮಾತಾ ೋನ್ ನೋಡ್ಬೋದು ಯಾರಿ ಗೊತ್ತೇನ್ ಆಗಲ್ಲ ಯನ್ಜರ
ಹ ಕಟ್ ಮಾಡ ಆಾನ ಆ ನ ತ
ಹತ್ತು ನಿಮಿಷ ಮಾತಾಡ್ಲೇು ಎಂಟ ನಿಮಿತಾಡ ಕ ಮಾತಾಡ ಒಟ್ಟು ಮಾತಾಡ
ಹ ಕೈನ್ನೋದಕ್ಕ ಇನ್ನು ಯೂಸ್ ಮಾಡಿಲ್ಲ ದಾದೇ ಫೋನ್ ಅಷ್ಟು ಇಟ್ಕೊಂಡು ತಿಯಾಡಕ್ ಹಚ್ಚಿದ್ದೆ ನಿನ್ನಿಂದ ನಾನೇ ಹೇಳಬೇಕ ನಾ ಅದೇ ಐನ್ ಫೋನ್ ನಿನ್ನಟ್ಟ
ದೋಗಬ್ಬರು ಇದ್ದಾಗ ಯಾರ್ ಆಂಗತ ಮಾಡ್ಬತಾ
ಮಾಡ್ತಾ ಇದಿಲ್ಲ ಅವೂ ಮಾಡ್ತಾ
ಹಂಗಾದ್ರೆ ಮಾಮ ಬಂದ್ಮೇಲೆ ಮಾಮ ಕೊಂಡ ಹಾಕಿ ಮಾಮಂತ ಮಾತಾಡ್ಬೋದು ನಾನು ಇಬ್ರಗ ಬರ್ತ ಅಂದ್ರೆ ನಿ ಮಾಮ ಬರ್ಬಾರತಂದ ಬಂದ್ರೆ ನಿನ್ ನಿ ನನಗ್ ಕೊಡಂತ ಹ
ಈಗ ಈಗ ಈಗ ನೀ ಮಾಡಿ ನೀನ್ ಮಾಡಿ ನಿನಗ ರೊಕ್ಕ ಬರುತೆ ನನಗ ರೊಕ್ಕ ಬ ಇಬ್ರಗ ಬರುತ ನಿನಗೆ ಐವತ್ತು ಆರ ಬಂದ್ರ ನಿನಗೆ ಒಂದ್ ಐದ್ ಹತ್ತು ರೂಪಾಯಿ ನನ್ ಕಡಿಿನೆ ನೀ ಮಾಡ ಇವಾಗ ಇದು ಆತ್ ನಿಮಿಷ ಅಲ್ಲ
ಅದ್ಕ ನಾ ತೆರೆಯಲ್ಲ ತೆರೆ ಬಿಳಿ ಅಂತ ಅಂತ ನಿಮ್ ದೊಡ ಬಂದ್ರತ್ ಬಾರ ಹತ್ ನಿಮಿಷ ಆಗ್ಲ ಎರಡ್ ನಿಮಿಷ ಬ ಚಕ್ ಮಾಡ್ಬ ಗೊತ್ತಬಿಡ್ ಎಷ್ಟ ಬಂದ್ರ ಗೊ
ಅಲ್ಲಿ ನೋಡ ಇಲ್ಲೇ ನೋಡ್ ಗೊತ್ತಾಗ ಅದ ಸಮಂದಿರ
ಅಲ ಇದ್ರೈ
ಇದ್ರಂಗಾ ಇ ಅಜ ರಕ್ಕ ಮಾಡಡ್ತ
ಅದಕ ಮೆ ನೀ ಎಲ್ಲ ಮತ್ತೆ ಕರೆನ್ಟ್ಸಿ ಎಲ್ಲ ಯಾವ ಎಲ್ಲಿ ಕೇಳ್ತ ಬಫೀ ಕೊರ್ ಆಡ ಸಣ ಬಂದಾಗ ಹ್ಮ ಹಾ ಕೇಳೋದಿಲ್ಲ ಕಾದ್ರು ನಾವೇ ಕೊಡ್ತೀನಂಟ ಇಚ ಕೊಟ್ಟಾನ ಹಾಕೇನ ಹದ್ನೈದುನೂರ ಅವತ್ತು ಮಾಮಕಾಯಿ ಹಾಕ್ ಕೊಟ್ಟು ಹಾಕ್ಸಿಲ್ಲೆ ಹ್ಮ ಕಡಿಮೆ ಇವರಪ್ಪ ಕೇಳ್ತಾರೆ ಊರಿಗೆ ಬರ್ತ ವರ್ಕ್ ಆಗ್ಬ ಪ್ಪ ನಿನ್ನಂತ ಮಗನ್ ಇರ್ಬಬೇಕಂತ ಈಗ ನೋಡ್ರೆ ಒಣ್ಮಕ್ಳ ಬಿಟ್ರೆ ಹೆಂಗದಬೇಕಾದ್ರರು ಮಾತ್ ಹೇಳದ ಬರೀ ರಕ್ಕ ಖರ್ಚು ಮಾಡವು ಇದು ಮಾಡರು ಹ್ಮ ನೀನ್ ತಂದೆ ತಾಯಿನ ಕೇಳಿ ಹಾತನಂತ ಕೇಳನ್ ತಂದೆ ತಾಯಿ ಕೇಳಿದ್ ಹಾಕಲ್ಲ ಅಂದ ಬಿಿಡ್ತಾರ ಮಕ್ಳು ಕರೆಕ್ ಅಲ್ಲ ಇವಾಗ ಇರೋದು ಹ್ಮ್ ಹೆಂಗ ಗೊ ನೋ ಮತ್ತೆ ನಾವ್ ಬರೇ ನಾ ಗೋಡೆ ಮದ್ದಿದ್ ನಮಗೆ ಎಷ್ಟು ಗೊತ್ತ ಅಂದ್ರೆ ನಿನ್ ಗೊತ್ತಿಲ್ಲಂಗಡ್ತನಪ್ಪ ನಾ ಅನಿವರ್ಸರಿಷ್ಟ ಖುಷಿಾಗಿದಲಪ್ಪ ಮೊೆ ಬೇಸ್ ಆಡಕ್ ಮಾಡ್ತ ಮರಿಬಾರ್ದ ಅಂತ ನೀರ್ ನವಕ್ಕ ಅಂತನಲ್ಲ ನ ಆಯ್ತ ಹಡ್ರ ಆದ್ರ ದೊಡ್ಡವಾದಂಗ ಯಾರ್ು ಮಾಡ್ಕೊಂತಾರದು್ಮ ಹ್ಮ್ ಒ ಅನ್ಸ್ಬಿಡ ಅಷ್ಟೇ ಇನ್ನು ಬೇಕಾದ ಮಕ್ಳ ಬರ್ತಾಡ ಬೇಜಾರ ಹಕ್ಕಲದ ಹ ಅವ್ರರು ಬೆಳದಂಗ ದೊಡ್ಡರಾದ್ರಲ್ಲ ದೊಡ್ಡರಾದ್ರಮ್ಮಂಗದತಿ ಮೊೆ ಶಾದಿ ಮಾಲ ಮದ್ವೆ ಆಯ್ತಲ್ಲ ಫ್ರೀ ಮದ್ವೆ ಇನ್ನ ಬಂದಿದ್ದಿಲ್ಲೌದು ಆ ಮ್ಮ ಸಣಮ್ಮ ಕೈರ ಎಲ್ಲಾ ಬಂದಿದ್ರು ಹ ಸಣಮ್ಮ ಐತ್ನೆ ತಾಜನ ನಾನನ್ ಹತ್ತ ಕೊಟ್ಲೆ ಎತ್ಕೊಂಡೆ ಮತ್ತ ಆಮ ಎತ್ಕೊಂಡ್ಳ ಏ ಬತ್ತಪು ಮದರ್ಸಲ್ಲಪ್ಪ ಸಣಮ್ಮ ಅಂತ ಹ ನಾನ ಅವತ್ ನೋಡ ಕುುಪ್ಪಿ ಅಂದ ಏಳ ಕುುಪ್ಪಿ ಮದರ್ಸಿಲ್ಲ ಅಂತ ನಾನಂದ ಪುಪ್ಪಿಗೆ ಆ ಅಷ್ಟೇ ಬಿಡ ಅಂತ ಪುಪ್ಪಿಬ ನಾವ ಏನ್ ಸಂಬಂಧ ಮಾತ್ ಅ ಮಾತಲ್ಲ ಅ ಬಗ್ ಹೇಳ್ಬ ಅಂತಲ್ಲ ನಾವ್ ಏನ್ ಸಂಬಂಂದ ನಾವ್ ಅಂತ ಎದ್ದಿನಂತ ಮಾ ಸಡಮ್ಮ ಯಾವ ಬಂದ್ ಸಡಮ ದ ಕೈರಿನ್ ಬಂದಿಲ್ಲ ದಾದಾಿ ಬಂದಿ ಅಂತ ಕೇಳ್ದ ಕೈರಿ ಬಂದ ದಾದಾವಿ ಬಂದಿಲ್ಲ ಅಂದ ಅವ್ರು ಎಲ್ಲಾ ಮರ್ಚ್ ಬಿಡ್ತಾರಪ್ಪ ಅಂತ ಹೇಳ್ತನಾನ ಅವ್ರು ಮಾಡಿದಕ್ಕೆತ್ತ ಅದೇ ಮತ್ತ ನಾನ ಹೇಳದ ಆಕೆ ಅರ್ದಾಗ ನಮ ನೋಡ್ದ ಅರ್ದಾಗ ಒಂದ್ ಗಂಜಿ ಕದಾಮನ್ ಕೊಟ್ಟಲಿ ಜನ ಸ್ವಂತ ನಮ್ಮವರ ಅವ್ರ ಬಗ್ಗೆ ಹೆಸರು ಹೇಳದ್ ಬ್ಯಾಳ್ ಬಿಿಡು ಹ್ಮ್ ಹ್ಮ್ ಸ್ವಂತ ನಮ್ಮವರಗ ನಮ್ಮಗ ಅಂದ ಹೇಳಣ ಇವಗ್ಗೆ ಅಂತ ನಮ್ಮಗ ಹ್ಮ್ ಯಾರ್ ಬರ್ತಾರಮ್ಮ ಯಾರ್ ಮಾಡ್ತಾರ ಅಂತಿ ಯಾರ ಅಪಿ ಒಂದ್ ಆಸ್ಪತ್ರೆಗೆ ಇದ್ದ ನೋಡಪ ಗೊತ್ತಾಗ ನಮ್ಮರ್ ಯರು ಮಂದಿ ಯಾರ ಅಂತ ಹ ಒಂದ್ ಕಷ್ಟ ಬಂದಾಗ ಒಂದ ಆಸ್ಪತ್ರೆ ಇದ್ದಾಗ ಹ್ಮ ಎಲ್ಲಾ ಬೇಸ ಇದ್ದಾಗ ಎಲ್ಲಾ ಬರ್ತತೆ ಹ ನಮ್ಮ್ ಮಾಮನ ಇದ್ರ ನಾಲ್ವರ್ದಾಗ ಮೂ ಎರನೇ ಮಾಮನ ಮೂರನೇ ಮಾಮನ ಅಂದ ಎಏಳನೇ ಮಾಮನ ನೋಡಪ್ಪ ನಮಮ್ಮ ಜೊತೆಗೆ ಆಸ್ಪತ್ರೆ ಇದ್ದಲ್ಲಪ್ಪ ಆಯನ ನಮ್ ಜೊತೆ ಇದಿದ್ದು ನಾನ ಇವಗೆ ನನಸ್ತಿನಿ ಆಯಮ್ಮನ ಆಸ್ಪತ್ರೆ ಆಯನ ನೋಡ್ಕೊಂಡ್ ನ ಮಕ್ಕಳನು ಹ ಪಾಪ ಹಂಗೆ ಜತೆಗೆ ಎದ್ದ ನಮ್ಮಮ್ಮ ಗೊತ್ತ ಹ್ ನನ್ ಆಸ್ಪತ್ರೆ ಎಷ್ಟ ಹತ್ನ ಸಿಕ್ಕ ಅಷ್ಟ
ನ ಇಲ್ಲಿ ಬೆಳಾರಿಂದ ಹೋಗಕ್ ಆರಾನೆ ಅಂದ್ರೆ ಈಗ ಚೋಕ ಅಂತ ಸಿಕ್ಕತರ್ಕ್ಮ ರೊಕ್ಕ ಎಣಲಿ ಬಿಡತಾದ್ರು ಪಾಪ ಅವರು ಆಟ ಆಗ್ತಾರ ಮನ ಒಂದು ಹೊಲ ಎಲ್ಲ ಇಲ್ಲಿನ ಅವ್ರಿಗೆ ಇಂತ ಮಾಡಿ ಕೆಳ್ಸದರು ಮಾಡದಂದ್ರರು ಬ ಕಷ್ಟ
ಮತ್ತು ನಾನ ಒಂದ್ಸಲ ರುವಿಿ ಪ್ರಗ್ನೆಂಟ್ ಇದ್ದಾಗ ಹೊಸತಾಗಲಾಪಿ ಗೊತ್ತಾಗಿಲ್ಲ ಹ ಪಕ್ಕೇ ಇಂತಲ್ಲಿ ಇಕ್ಕಕೊಂಡ್ ಬಿಿಡತ್ತೆ ಅಷ್ಟೊತ್ ನಾಗು ಒಂದ್ಂಟೆ ಹೋಗಿವಿ ಮೈ ಮತ್ರಸಕ್ ಬಂದ ಒಂದ ಗಂಟೆ ಎರಡು ಗಂಟೆಗೆಗ್ ಹೋಗಿವಿ ಅಷ್ಟೊತ್ತ ಇಂಜೆಕ್ಷನ್ ಸಿಕ್ಕಿಲ್ಲ ಟ್ವೆಂಟಿ ಫೋರ್ ಅವರ್ದ ಇರ್ತಂಲ್ ಬಳ್ಳಾರಾಗ ಅಲ್ಲಿ ಹೋಗಿ ಆಟದ ಕರ್ಕೊಂಡ ಹೋಗಿ ತ ಊಟ ಇಂಜೆಕ್ಷನ್
ಹ್ಮ ಯಾರ್ ಮಾಡ್ತಾರ ಹಂಗೆ ಆಸ್ರೆ ನ ಯಾರ ನಮ್ಮರು ಮಂದಿಾರ ಗೊತ್ತಾಗತ್ತ ಹ್ಮ
ಹಿಂಗೆಲ್ಲಾ ಅಂದ್ಬಿಟ್ರೆ ಕ ಬೇಕಂತ ಮಾತಾಡ್ತಾರ ಹಂಗ ಹಿಂಗ ಅನ್ನಂಗ ಆತ್ ಜನಗಳ ಮರಿಬಾರ್ದಪ್ಪಿ ಅದ್ ಮಾಡಿದು ಮನ ಮಾಮನತ್ ಇವಾಗಗೆ ಅಂತ ಹೇಳಪಿ ಇವಗ್ಗೆ ಅನಸ್ತ ನ ಅಮನ ಮುಂದೆ ಹ್ಮ್
ದಲ ಬೆಳೂರಸ್ಲ್ ಅವಿಗೆರ ಇದಿಲ್ಲ ಅಲ್ಲಿ ಇದ್ ಅವರು ಆಸ್ಪರೆಾಗ ನೋಡ ಬೆಂಗಳೂ ಬಂದಳ ಮ ಕನಕ ಬಾರ ಮತ
ಒಳ್ಳೇ ಅಂತ ಓದತ್ವಿ ನನಗ್ ಬೇಕಲಿ ಓದತಿದ್ದಿಲ್ಲ ಅದ ಸ ಕರೆಂಟೇ ಬಂದಿಲ್ಲ್ಮ ಕರೆಂಟ ಇಲ್ಲ ಮುಂಜಾನಂಗ ಹ್ಮ ನಿನ್ನೆ ಇತ್ತು ಮೊನ್ನೆ ಇಲ್ಲ ಹ್ಮ
ಮಸ್ಪ ಒಂದಿನ ಇಲ್ಲ ಮೂ ಬೇಕ ಯಾವ ತಿಬೇಕಮ್ಮ ಹಂಗಲೆ ಮನ್ಸ ಮಕ್ಕಂಡ
ದು ದಡ್ ನಿಮಂಗ ಯಾರು ದುಡಿಯ ಅಲ್ಲ ನಿಮ್ ಕಾಲದಾಗ ಕಲ್ದಾಗ ಒಟ್ಟ ಹುಬ ಆ ರೈತಿ ದೊಡ್ಡ ಪ್ಪಿವವಾಗ ನಿಮ್ ಕಾಲ ದುಡಿಯನ ಇವನ್ ನೋಡ್ರ ಆ ರೈತಿ ಬಸಮ್ಮ ಮಕ್ಳ ಏನ್ ಕೇಳ್ತಾರೆ ಹಂಗ ಇತ್ತವ
ಹಾ ಏನಕ್ಕೆ
ಡ್ರ ನೋಡಣ್ಣ ಸ್ಣ ನೋಡ್ರಿ ಆರಾಮ್ ಇರ ಆಗೋದು ಅಲ್ಲಿ ಹೋಗ ತೋರ್ಸ್ ಬರದುಣ್ಣ ನಾವ ಸಣ್ಣದ ತೋತ ಕಡಿೆ ನ
ಜಿಲ್ಲ ಏ ಮನೆಗರದ
ನಾವು ಒಂದು ನಿಂತಾಗಿನ್ ತೋರ್ಸಂತ ಇದವಿ ಮಕ್ಕಳಾಗ್ಲನ್ ತೋರ್ಸಣ ಇಲ್ಲ ನಿಂತ ಮ ತೋರ್ಸಂತ ಇದವಿ ನಾವು
ನಾ ಅದಕ್ಕೆ ಏನ ಅಂತಿ ದಾರೆ ವಿನ್ಯ ಅನ್ ಕೊೂತವಿ ಎದಕ್ ತಳ್ಳಿಕೊಂಡ ನಲ್ಲ ಅಂತ ಅಂತ ನಾನು ಆ ಮಾತಿನ ನಂತ ಅಂತ ನಾನ
ಜಗ್ಗ ಮೋಲ ಅವಾಗ ಸ್ವಲ್ಪ ದಡ ಬೇಷ್ ಆಗಿದ ಗತ್ತ ಹ್ಮ ಮತ್ತೆ ಇದಾಗಬಟ್ ನಾ್ ಕೈರಿ ನೋಡ್ ಅಂತವೆಲ್ಲ ಏನಿಲ್ಲ ಅವಿಗೆ ಏನು ಕೊಕ್ಕ ಕೊಕ್ಕ
ಏನ್ ಸ್ವಲ್ಪ್ ಜಾರಿ ಬಿತ್ ನಾವುಟಟವಿ ಮತ್ತ ನನ್ ನ್ ಸ್ವಲ್ಪ ಊಟ ಏನ್ ಬುಟ್ಟಗ ಆಯ್ತು ಇ ಲವ್ ಬರ್ತಾಟ್ಟಿ ಅದಕ್ಕೆ ಯಾ ಇಲ್ಲಂತ ಸಂಂಚರ ಹೊಂತ ಇಲ್ಲ
ಹ್ಮ ಹೋಗೋಣ ಬನ್ನರ್ತ್ಮ ಮಧ್ಯಾಹ್ನ ಬರ್ತಳ ತಾಜ ತಾಜೆ ರುಚಿಗೆಲ್ಲ ಬರ್ತಾಳ ನಾ ನಿನ್ನೆ ಎರಡ್ ಮೂರ್ ದಿನ ಹೋಯ್ದು ಹೊಲ್ಕ್ಕ ಮೊ ಮ್ಯಾರ ಎಲ್ಲ ಕಡಿದ್ವಕ್ಕ ಉದ್ದಕ್ಕ ಇತ್ತಲ್ಲ ಅಲ್ಲ ಮ್ಯಾರಿ ಬಾಳ ಹುಲ್ಗದ ಇತ್ತು ಕರಿಕಲ್ಲ ಹ್ಮ ಹ್ಮ ಅದ ತೆಗಿನ ಬೆಳೆದಿದ್ದ ಕಡ ಆ್ತದೆ ಕಾಲ್ ನತ ಇಲ್ಲ ದಪ್ಪ ಆಬಿಟ್ಟಪ್ಪ ಹ ಮ
ಹ್ಮ ಒಜದ ಬದುಕ್ ಮಾಡ್ಬಡಣಾಯ್ ಕುಿ ಅಂತ ಬಡದತ ಎಪ್ಪುಂಟ ಎಲ್ಲಾಕತಿ ಆರಾಮಿ ಆಗಲಿ ಎಪ್ಪ ಕುಳಿಕಂತಲ್ಲ ಆಯ ಆಯಲ್ ಮಾಡ್ತದೆ ಬಿನ ಯಾರ್ ಮಾಡ್ತಾರ ಅಲ್ಲ ಎಷ್ಟಾದ ಮಾಡ್ತವಿ
ನವು ದಿವಸ ಮಾಡ್ತಿದ್ಲ ಾಯದ ಹಾ
ಮಾಡಕ್ ಮಾಡಕ್ ಕೊಟ ಏ ನಿ
ನಾರ ಮಾತಾಡನ್ ಭಯನ್ ಜಾಸ್ತಿ